ಯಾರ್ ಮುತ್ತಪ್ಪನ ಮಾತಾಡದೊ.
ಹಾ
ಎಲ್ಲದಿ ಬಾ ಅಣ್ಣ ಏನ್ ನೆಡ್ದದ.
ಮುಗಿದಿಲ್ಲಪ್ಪಾ.
ಹ್ಮ ಎಲ್ಲದೆೇ ಈ ವಯ್ಸಸಿಗೆ ಇ
ಹುಬ್ಬಳಿ ಬಂದಿನಪ್ಪ ಹುಬ್ಳಿ.
ಯಾಕ
ಎಕ್ಸಾಮ್ ಇತ್ತು ಒಂದ್ ಎಂ ಟಿ ಎಸ್.
ಹಾ
ಬರಿಯಕ್ ಬಂದಿದ್ದೆ.
ಹೌದಾ ಯಾವಾಗ
ಹುಬ್ಳಿ ಧಾರ್ವಾಡ್ ಎರಡು ಒಂದೇ ಅಡ್ಡಾಡ್ಕೊಂಡ್ ಬರ್ಬೇಕು
ಹಾ ಹಾ ಏನ್ ಟ್ರಿಪ್ ಹೋಗಿರೇನ.
ಹಂಗೇನಿಲ್ಪ ಎಕ್ಸಾಮ್ ಮುಗುಸ್ಕೊಂಡ್ ಅಂಗೆ ಸುಮ್ಮನೆ ಅಡ್ಡಾಡಿ ಬಂದ್ರೆ ಅಂತ ಆಯ್ತು. ಸುಮ ಧಾರವಾಡ ಬಾರಿ ಐತಿ ಅಂತಾರೆಲ್ಲ.
ಹೌದ
ಹ್ಮ
ಹಾ ಹಾ ಹಾ ಅಲ್ಲಿಂದೂ ಬಾ ಹೆಂಗ.
ದೋಸ್ತ ಇದಾರ ದೋಸ್ತರ್ ರೂಮು.
ಹ್ಮ ಹಾ
ಹ್ಮ್ ದೋಸ್ತ್ ರೂಮ್ನಾಗ ಅಲ್ಲೇ.
ಹೋಗಿದ್ದಾ ಅವನು
ಅನ್ಯ ಬಂದೀನಿ
ಹೌದಾ ರಾಹುಲ
ಹಲ್ಲೋ
ಹಲೋ ರಾ ಕೇಳತಾ
ಹಾ ಕೇಳುತ್
ಹಲೋ ರಾಹುಲ ರಾಹುಲ್ ಗೆ ಫೋನ್ ಹಚ್ಚ ದೆಅನಪ್ ಅಂದೆ ಹೂ ರಾಹುಲ್ ರಾಹುಲ್ ಫೋನ್ ಹಚ್ಚಿಲ್ಲಾ
ಇಲ್ಲಾ
ನನಗ ಹಚ್ಚಿದ್ದ ಮೋನ್ನಿ
ಹಾ
ಹಾ ಏನ ಟ್ರಿಪ್ ಪ್ಲಾನ್ ಮಾಡಾಕತ್ತಾರಂತಾ
ಹುಂ ಯಾರಯಾರ ನೀವು ಹೋತಿರಿ ಏನ್ ಅವನ ಜೊತಿ
ಅದೇ ಹುಡಗರ ಆದ್ರಂತರ ಬೈಕ್ ತಗೊಂಡ್ ಹೋಗಂಬೆ ಕಾರ್ ತೊಗೊಂಡ ಹೋಗ್ ಅಂತಾ
ಹಾ
ಹುಂ ಕಾರು ನಡತದ ಬಾಳ ಮಂದಿ ಆಗ್ಬಬೇಕ್ ಕಾರ್ ಅಂದ್ರ ಒಂದು ಏಳ ಎಂಟು ಮಂದಿ ಆಗಬೇಕಾ ನಡತೇದ ಈಗ ನಾಕ್ ಮಂದಿ ಆಗಿವಿ ನೀ ಬರತೀಎನಂತ ಹುಂ ಅದೇ ಯಾವ್ದ ವಿದೇಶ ಇಲ್ಲೇ ಕರ್ನಾಟಕ್
ಹಾ ಪ್ರಶಾಂತನು ಅದಾಎನ್ ಪ್ರಶಾಂತ ನಮ್ ತಮ್ಮ ಅವ್ರ ಹೆಸರು ಎನ
ಇದೇ ಹಾ ಹಾ ಅವ್ರನ ಬರ್ತಾರ್
ಹಾ
ಹಲೋ
ಹಾ ಹೇಳ್ರಿ ಸರ್ ರಾಹುಲ ದಾ
ಹಲೋ ರಾಹುಲ ತಗೊಂಡಾನಲ್ಲಾ ಅವತ್ತ ಅದೇ ಓಗೋನಂತ ಪೆಟ್ರೋಲ್ ಖರ್ಚ್ ಡೀಸೆಲ್ ಏನ್ ಅದ ನೋಡ್ಕೋರಿ
ಹ
ಹ ಹೋಗಿ ಬರೋಬ್ರಿ ಅಂತ ಅನಾಕತ್ತನರಿ ಕಾರ ತಗೊಂಡ ಖುಷಿಗೆ
ಹುಂ
ಅದೇ ಈಗ ಮಂತ್ರಾಲಯಾ
ಹಾ ಹಾ
ಹರಿ ಅಣ್ಣಾ ಮತ್ತ ಯಾವ್ದಪ್ಪಾ ಹ ಕೇಸರಿ ಧರ್ಮಸ್ಥಳಾ ಹಾ ಕೇರಳಾ ಮುಳ್ಳಯ್ಯನಗಿರಿ
ಹುಂ
ಹ ಕಡೆ ಈಡೆ ಹೋಗಿಬರಬೇಕಂತ ಮಾಡಿವಿ ಒಂದು ಅದಾವ ಒಂದ್ ಇಸ್ ಆಗುಂಬೆ
ಹಾ
ಹು ಅದೇ ಮತ್ತೆ ಹೆಂಗ ಪ್ಲಾನ್ ಮಾಡ್ಕೊಂಡ್ರೆ ಹೌದಾ ಮತ್ ನಿನ್ಗ್ ಯಾರ ಕ್ಲೋಸ್ ಫ್ರೆಂಡ್ ಯಾರ ಇನ್ನೊಂದ ಇಬ್ಬರು ಆಗತಾರಾ
ನಾನು ಹ ಯಾರು ರೆಡಿ ಇಲ್ಲ ಯಾರು ನೋಡಣಂ ಕೇಳ್ತೀನಿ ಕೇಳಕೋಂಡ ಜರಾ ನಾನು ಫೋನ ಹಸ್ತಿನಿ
ಒಂದು ಒಂದು ವ ಹಾ ಈಗ ಈ ಆಲ್ ಕರ್ನಾಟಕ ಅಂತ ಮಾಡೀವಿ
ಹಾ
ಮತ್ತ್ ನಂಗೆ ಯಾವ್ದ ಗೋವ ಗೀ ಎಲ್ಲಾ ನೋಡ್ಕೊಂಡ್ ಬಂದ್ರ ಆಯ್ತ ಅಂತ ಮಾಡಿ ನೋಡಂಮ್ ಅಂತ ಈಗ ಒಂದ್ ವಾರ ಹೇಳೇನಾ ಒಂದ್ ವಾರ ಫ್ರೀನೇ ಇದೀನಿ ಅಂತ ಬಂದನ ಅವ
ಹಾ
ಅದ್ಕ ಮತ್ತ ಅತ್ಯತ ಯಾರಿಗ ಅಂತ್ಯತಅಂತಾರ ಎಲ್ಲಾ ರೆಡಿ ಆಗ ಬೀರೆ
ಹ್ಮ್ ಎಲ್ಲ ಅದರ ತು ಆದ್ರೆ ಮತ್ತೆ ನೀನು ಯಾವ್ದೊಂದು ಸೆಟ್ ಮಾಡ್ಕೊಂಡು ಬೋನಸ್
ಹಾ
ನಾನು ಹೇಳ್ತೇನೆ ಇಲ್ಲಿ ದೋಸೆ ಕಗ್ಯನು ನೈಟ್ ಕಾಲ್ ಮಾಡ್ತೇನೆಿ ನನ್ಗ
ಅ ಎಲ್ಲಿ ಯಾವ ಊರು ಹೇಳ ದೋಸ್ರು
ಇಲ್ಲೇ ಸುರ್ಪುರ್ ಹುಡ್ರು ಒಂದಇಬ್ರಅವ್ರ
ಹಾ
ಹಂಗ್ ಬರ್ತಂದ್ರ ಬಾಳ ಬಿಡ್ರ ಬಿಜಾಪುದ ಒಂದ್ಸ ಸುಮನಾ ಬೇಕಾದ ಒಂದ್ ಇಬ್ರಿಗೆ ಏಳತೀನಿ
ಹಾ ಹಾ ಹಾ...
ಸ್ವಲ್ಪ ಹೋಡನ ಹೇಳನ ಅವ್ರು ಊರು ಅವ್ರು ಮೊದಲ ಅವ್ರು ಹೇಳಿದ್ರರು
ಹೌದಾ ಹಂಗ ಹಾ ಹಾ ಹಾ ಈಗ ಇದು ಅಣ್ಣ
ಹಾ
ಹ ಈಗ ಕಾಲೇಜ್ ಕಡೆ ಅಂತ ಹೋಗ್ಕ್ಂತ ಮಾಡತಿಪ್ಪಾ
ಹಾ ಹಾ
ಅ ಏನ್ ಒಳ್ಳೆ ಫೋನು ಹಚ್ಚಿಲ್ಲ ಏನು ಹಚ್ಚಿಲಿಲ್ಲ ಎಲ್ಲಾ ರೆಡಿ ಆಗಿದೇವಿ ನಾವು ಇನ್ನೊ ಒಂದು ವರ್ಬಟ್ಟ ್ರ ಅಂತ ಅಂತಿದರು ಅದೇನು ಎಂತಪ್ಪನಐ್ತನ್ ಮಗರು ರೊಕ್ಕ ಕೊಡ್ಲಿಲ್ಲ ಅಂತ ಎಮ್ ಎಲ್ ಎ ಗಳ ಒಂದಿಷ್ಟು ರೊಕ್ಕ ಫಡ್ ಬರ್ತ ಟ್ರಿಪ್ಪಿಗೆ ಅಂತಂದಿದ್ದ ತಿರ್ಪ
ಹಾ
ನಾಲ್ಕೈ ಸಲ ಹೋಗಿ ಬಂದಿದ್ವಿ ಮನಿಗ್ ಹೋಗಿ ಬಂದ್ವಿ ಇವತ್ತ ನಾಳೆ ಹಾ ಇಸ್ಕೊಳಕ್ ಹೋಗಿದ್ರಿ ಎಷ್ಟ್ ಕೊಟ್ರು ಏನು ನಾವ್ ನಮ್ಗ ಹೇಳಿಲ್ಲ ನಾವ್ ಅವಾಗ ಪಿಫ್ತ್ ಸೆಮ್ ಏನ್ ಫೋರ್ತ್ ಸೆಮ್ ಇದ್ವಿ
ಹ್ಮ
ನಮ್ನ ಕರ್ಕೊಂಡ್ ಹೋಗ್ಯಾರ ತಮ ನಮ್ನ ಬಿಟ್ಟ ತಾ ಟ್ರಿಪ್ ಹೋಗ್ಯಾರ ಏ ಏನ್ ಮಾಡ್ತ ಹ್ಮ ಹ್ಮ ಅವತ್ ಬಂದ ಎಲ್ಲಾ ರೂಮ್ನ ಕುಂತ್ ಎಲ್ಲಾರು ಹೇಳಿದೇವಿ ಎಲ್ಲ ಕಕೊಂಡ್ ಬರುತ್ತ ಮತ್ತ ಒಂದ್ ಮಾತ್ ಹೇಳೇಳಾರ ಹೇಲ್ ಬೇಕು ಇಲ್ ನಂಗ್ ರೆಡಿ ಮಾಡ್ಸಿ ಬಿಟ್ಟೋದ್ರೆ ಹೆಂಗಂತ ನಾವ್ ಅಂದ್ವಿ ಇಲ್ಲತ್ತಮ್ಮ ಅದ್ರಾಗ ಏನ ಐತಿ ಮುಂದ್ ವರ್ಷ ನೀವ್ ಹಂಗೆ ಮಾಡ್ರಿ ಅದ್ರಾಗ ಏನಾದಾರ ಚಂದ್ರಪೂರ್ ಆ ಆ
ಹಾ
ಹ ಅದಕ ಮಾಡಿದ್ದೆ ಇದು ಅಣ್ಣ ಗಾಡಿ ಸಪ್ಪು ಇದು ಪೆಟ್ರೋಲ್ ಬೆಲ್ ಜಾಸ್ತಿ ಬಿಡ ಆಕತ್ತದ ಹಲೋ ಹ ಬೇ
ಅಯ್ಲ್ ಆಯಲ್ ಫಿಲ್ಟರ್ ಆಕ್ಸೋ ಆಯಲ್ ಫಿಲ್ಟರ್
ಐಸ್ ಫಿಲಟ್ರ ಏರ್ ಫಿಲಟ್ರ.
ಏರ ಫಿಲ್ಟರ್ ಆಯಲ ಫಿಲ್ಟರ್ ಎಲ್ಲ ಕ್ಲೀನ್ ಮಾಡಿಸಬಿಡ್ ಒಂದ ಸರಿ ಮಣಂಗ್ ಕೊಡ ನೋಡ ಹಿಂದಗಡೆ ಎವರೆಜ್.
ಹೌದಾ ತಂದ್ರಾ. ಅಯ್ಯ ಏನ್ ಏರ ಫಿಲ್ಟರ್ ಹಾಕ್ಯನಾ ಪೆಟ್ರೋಲ್ ಜಾಸ್ತಿ ಕುಡಕತಿತ್ತು ಅದು ಹೋಗ್ಬ ಬಿಟ್ಟಿತ ಬರಕಟ್ಟತಾಗ ಎರಡ್ ಸಾವಿರ ರಕ ಕುಡ್ದೆದ.
ಹಾ.
ಅದಕ್ಕಾ ಮತ್ ಅದಕ್ಕೆ ಕೇಳ್ದ ಇದ್ರ ಸಲಗ ಕುಡ್ದೈತಿಪ್ಪ ಅಂತ ಅಂದ ಈಗ ಚಲೋ ಕೊಡ್ತಿಲ್ಲ ಏ ಕೋಡ್ತದ ಹೋಗ ಅಂತ ಅಂದಾನ. ಏರ ಫಿಲ್ಟರನಿಂದ ಪೆಟ್ರೋಲ ಜಾಸ್ತಿ ಕುಡಿತದ ಏನ ಏನ ಪ್ರಾಂಬ್ಲಮ ಆದ್ರ.
ಏನಿಲ್ಲ ಏರ್ ಫಿಲ್ಟರ್ ಅದು ಹಂಗೆ ಮಾಡ್ಸ ಒಂದು ಮೂರ್ ಸತಿ ಆಯ್ಲ ಆಯತ ಅಂದ್ರೆ ಪಿಕ್ಸ್ ಮಾಡಸ್ಲೆಬೇಕು. ಮೂರ್ ಸತಿ ಆಅಲ್ ಮತ್ ಚೇಂಜ್ ಮಾಡ್ಸೋಣ.
ಹ ಏರ್ ಫೀಲ್ಟರ್ ಚೇಂಜ್ ಮಾಡ್ಸ್ಬೇಕೆನ.
ಹ್ಮ್ ಏರ್ ಪಿಲ್ಟ್ರ ಆಲ್ಫ ಫಿಲ್ಟ್ರಿ ಅಡ್ಡು ಎಲ್ಲ ಕ್ಲೀನ್ ಮಾಡ್ಸಿ ಬಿಟ್ರ ಆಯ್ತ.
ಆಯಲ್ ಫಿಲ್ಟರ್ ಆಐಲ್ ಫಿಲ್ಟರ್ ಎಲ್ಲಿ ಇರ್ತದ ಅದಕ್ಕ.
ಅಯಿಲ್ ಫೀಲ್ಟರ್ ಅಲ್ಲಿ ಸ್ವಲ್ಪ ಸಣ್ಣದ ಇರತ್ತ ನೋಡ ಬರೀ ಒಂದ ಎಪ್ಪತ್ ರೂಪಾಯಿ ಉಳುತದಕ್.
ಹಾ ಹಾ ಹಾ.
ಫಿಲ್ಟರ್ ಅದ್ರೊಳಗೆ ತೆಗ್ದಗರಿ ಹಾಕ್ತಾನ ಹೊಸ ಹೊಸದ್ ಅದು ಎಲ್ಲ. ಇಂಜಿನ್ ಕೆಲಸ ಮಾಡ ಕೆಲ್ಸ ಮಾಡಿ ಒಳಗ ಇ ಸರ್ ಡಸ್ಟ್ ಕುಂತಿರ್ತದ.
ಹಸರು ಹಾ ಹಾ ಹಾ.
ಆ ಡಸ್ಟ್ ಕ್ಲಿನ್ ಮಾಡ್ಸ್ರ ಹೊಸದ ಎಪ್ಪತ್ತು ರೂಪಾಯ ಕೊಟ್ರ ಬರುತ ಆಯಿಲ್. ಕೊಡ್ತಾರ ಅವ್ರ ಒಳಗಯ ಆಯಿಲ್ ಚೆಂಜ್ ಬಡಸಕ್ಕೆ ಆಷ್ಟ ಆಕಕ್ ಬರ್ತಿಲ್ಲ ಅ್ರ ಅವ ನಡ.
ಹಾ.
ಹ್ಮ್.
ಹಾ ಹ ಹಾ ನನ್ಗ್ ಗೊತ್ತಿಲ್ಲ ಅದಕ್ಕ ಅಂದೆ ನಾನು ನನಗಾವಾಗ. ಅರು ಯಏರ್ ಅದು ಮನೆ ಸರಿಸ್ವಾ ಇದು ಆರು ಸರ್ವಿಸ ಅಂತ ಕೇಳಿ ಇನ್ನೂ ರೂಪಾಯಿ ತಗೊಂಡಣ ಮುಷ್ಯ.
ಹಾ.
ಆ ಐದ ತೆಗದಾನ ಮತ್ತೆ. ಏರ್ ಫಿಟ್ರರ್ ಕ್ಲೀನ್ ಮಾಡ್ತನ ತೆಗ್ದಾನ ಹೊಲ್ಸ ಗಂಟೆ ಇ ತೆಗ್ದಾನ ಎಲ್ಲ ಅಷ್ಟಟ್.
ಹ್ಮ.
. ತಗದ ಒಳ್ಳೆ ಹೆಂಗ ಹಾಕ್ಯಾನ್ ಏನ್ ಇಲ್ಲ ಬರ ಕೂತ್ಗ ಬೀ ಪಟ್ರ ಕೂತ್ತದಪ್ಪ. ಎರಡ ಸಲ ಫುಲ್ ಟ್ಯಾಂಕ್ ಖಾಲಿ ಆಗೆದ.
ನನ್ನ ಗಾಡಿ ಅದ್ಕ ಅಂತೆನಿ ಆಯಲ್ ಫಿಲ್ಟರ್ ಚೇಂಜ್ ಮಾಡಸ ಚೇಂಜ್ ಮಾಡಿ ಬಿಡ್ತಾರ್ ಅವ್ರು ಅದಕೆ. ಇಪ್ಪತ್ತು ರೂಪಾಯಿ ಕೊಡೋದಲ್ಲಾ.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಅದಕ್ಕಂತನೆ ಫಿಕ್ಸ್ ಚೈನ್ ಮಾಡಿಸಿ ಬಿಡ್ತೀನಿ.
ಹ ಅದಕ್ಕ .
ಹ್ಮ್ ಮೈಲೇಜ್ ಬಾರಿ ಕೊಡ್ತಾರ ಗಾಡಿ ಬೇಕಾರೆ ನಮಗ.
ಇವಾಗ ಎಷ್ಟ ಕೊಡ್ತ.
ಇರ್ಬೋದ ಅಪ್ಪ ಒಂದು ಅರ್ವತ್ತೈಐದರ ತನಕ ಕೊಡುತ್ತೆ.
ಅರವತ್ತೈದು ಚಲೋ ಬಿಡು ನಮ್ ನಮ್ದ ಸೈನ್ ಎಷ್ಟ ಕೊಡ್ಬೋದಂದ.
ಶೈನ್ ಐವತ್ ಐವತ್ತೈದಾವ್ರ ಲಾಸ್ಟ್ ಆಯ್ತದ.
ಹಾ ಅಷ್ಟೇ ಅಷ್ಟೇ ಮತ್ತ. ಚಕ್ ಮಾಡಿದ್ದೆ ನಾನು ಒಮ್ಮೆ ಇಪ್ಪ ಅರ್ಧ. ಅರ್ದ ಲೀಟರ್ ಹಾಕಿಸಿ ಇಪ್ಪತ್ತೈದು ಕಿಲೋಮೀಟರ್ ಬಂತು ಖಾಲಿ ಆಗಿ.
ಹ್ಮ್ ಅವು ಸೈನ್ ಸ್ಮೂತ್ ಹೊತಲ್ಲ ಗಾಡಿ.
ಹಾ.
ಆದ್ರೂ ಸ್ಮೂತ್ ಇರ್ತವ ಪೆಟ್ರೋಲ್ ಯಾರವರೇಜ್ ಕೊಡಬೇಕು ಕೊಡಲ್ಲಪ್ಪವು..
ಹಾ ಏನ ಗೊತ್ತಿಲ್ಲಪ್... ಗಾಡಿ ನಿನ್ ಇ ಏನ್ ಪ್ಲಾನಿಂಗ್ ಐತ್.
ಹ್ಮ್
ಗಾಡಿ ತೋಗ ಬೇಕ.
ಗಾಡಿ ತೋಗಕ್ಕೆಲ್ಲಾ ಏನ್ರ ಕೆಲ್ಸ ಇದ್ರ ತಗಬೇಕಪ್ಪ ಸದ ಎಲ್ಲ ಖಾಲಿ ಒಂದಾಗ ಏನ್ ಮಳೆ ಇಲ್ಲ ಏನ ಇಲ್ಲ.. ನಿನ್ ಸ್ವಪೂರ ಮಳಿ ಅನಾಹತ ಆಗದಲ್ಲ ಲೋಪ.
ಹೌದಾ.
ಬಾರಿ ಆಗದ್ ಮಳೆ ಸುರ್ಕುರು ನೀರ್ ಅಲ್ಲಾ ಎಲ್ಲ ಅನಾವುತ ಐತಿ.
ಹ್ಮ್ ಹ್ಮ್ ಯಾರ ಅಂದ್ರ.
ನೋಡಿದೆ ನೀನ್ ವಿಡಿಯೋದಾಗ ಸೇಟಸ್ ಇಟ್ಟಿದ್ದೆ ನಮ್ಮ ದೋಸ್ತ ಎಡಳ್ಳಿನೂ ಮಸ್ತ್ ಆಗಿದೆ ಮಳಿ.
ಹಾ....... ಹಾ ಹಾ ಹ.
ಈ ಸದ ನಮ್ಊರ್ ಕಡೆ ಬರೋ ಒಂದೆಳದ ದೊಡ ಅಂತಂದ್ರೆತ್ತ. ತ್ತ ಅಲ್ಲ ಗುಣಾ ಅವಾ. ಮಳೆ ನಮ್ಮೂರ್ ಕಡೆಟ್ ಬಂತಂದ್ರ ಮಳ.
ಸ್ವಲ್ಪ ತಡಿ ಕೆಲವಳೂದು ಮಾತಾಡೋದು.
ಕೆಲವಲದಾ.
ಇರು ಇರು ಸ್ವಲ್ಪ್ ಹಾ ಹೇಳೋಣ ಏನೈತೆ..... ಹಲೋ.
ಯಾಕೆ ಇಲ್ಲ
ಹ ಕೇಳು ನಿಂದು ಚಿಲ್ಲಿ ಈ ತರ ಚಿಲಿ ಚಿಲ್ಲಿ ಅಲ್ಲಮ್ಮ ಚ. ಚಿಪ್ಸ್ ಒನ್ ಪ್ಯಾಕೆಟ್ ಹ. ತುಂಬ ಇರಾಣ ಅಸ್ ಇರಾಣಿ ಅ ನೈನ್ ಡಬಲ್ ತ್ರಿಒನ್ ಪೊರ್. ಹಾ. ಹೌದಾ